ಹಲೋ ಹಲೋ ಹಾ ಕೇಳತದಪ್ಪಾ ನನ್ಗ
ಹಾ ಕೇೇಳಸ್ತಾ ಇದ್ದೇನೆ ನೋಡು ರಿ
ಊಟ ಆಯ್ತಾ
ಹಾ ಊಟ ಆಯ್ತ್ ನಿಮ್ದು
ಹ್ಮ್ ನಮ್ದು ಊಟ ಆಯ್ತಪ
ಹೌದಾ ಸ್ಪೆಷಲ್ಲ ಅಂತ ಮತ್ತೇನಿಲ್ಲ ಚಿಕನ್ ನಾಳೆಗಏನ ಮಾಡ್ಬೋದು ಇವತ್ತು ಆಲ್ಮೋಸ್ಟ್ ಅಲ್ಲಿ ತಂದಿಲ್ಲಪ್ಪ
ನಾಳೆಣ
ಹಾ ನಾಳೆ
ಹಾ ಹ ನಾಳೆ ಶುಕ್ರವಾರ ಅಲ್ಲ
ಹಾ ಶುಕ್ರವಾರ ಅನ್ಸತ್ ನಾಳೆ ನಾಳೆ ಶುಕ್ರವಾರ
ಹ್ಮ್ ಹ್ಮ್ ಅಂದ್ರೆ ಇವತ್ ಮಾಡಿಲ್ಲ ಏನು
ಹಾ ಇವತ್ತ ಏನು ಮಾಡಿಲ್ಲ ನೋಡ ಮಾಡ್ತಾ ಇದ್ರು ನಾನ್ ತಂದಿದ್ದೀನಿ ಅಂತ ಅವ್ರು ಬಿಟ್ಟವ್ರೆ ಅವ್ರು ತರ್ತಾರಂತ ನಾನ್ ಬಿಟ್ಟಿದ್ದೀನಿ ಹಾಗಾಗಿ ಇಬರು ಬಿಟ್ಬಿಟ್ಟೆವಿ
ತಂಬ ಅಂತ ಏನಾದ್ರೂ
ಹಾ ಹಾ ಹೇಳಿಲ್ಲ ಏನು ಹೇಳಿಲ್ಲ
ಹ್ಮ್ ಹ್ಮ್ ನಾನು ಈ ತರ ಹೋಗಂಗಿದ್ರೆ ಅವ್ರು ಹೇಳ್ರ ಅಷ್ಟೇ ತರ್ತೀನಿ ನಾನ ಹತ್ರ ತೊಗೊಂಡ್ ಹೋಗೋದಿಲ್ಲ ಒಬ್ನನೆ
ಹೌದಾ ಅವ್ರ ಹಂಗ ಅನ್ಕಂದಿದ್ದಾರೆ ಹಂಗಾಗಿ ನಾನ್ ತರ್ತೀನಿ ಅಂತ ಅವ್ರು ಬಿಟ್ಟಿದ ಅವ್ರು ತರ್ತಾರ ನಾನ್ ನಾನ್ ಬಿಟ್ಟಿದೀನಿ ಮನ್ಯಾಗ ಇಬ್ರು ಹೋದ್ಮೇಲೆ ಗೊತ್ತಾಗಿರೋದು ಯಾರು ತಂದಿಲ್ಲ ಅಂತ
ಮತ್ತೆ ಊರಲ್ಸಗಲ್ವಾ
ಆ ಇವಾಗ ಟೈಮ್ ಆಯ್ತಲ್ಲ ಸುಮ್ನೆ ಬೇಡ ಮನಲಿ ಅಂದ್ರೆ ಸುಮ್ನೆ ಅಡ್ಗೆ ನಾರ್ಮಲ್ ಮಾಡ್ತಾ ಇದ ಅನ್ನ ಸಾಂಬಾರ
ಹ ಹಾ ಹಾ ಹಾ ಹೌದಾ
ಹಾ ಬ್ರೋ ನಿಮ್ಮ್ ಊರಲ್ಲಿ ಏನಾದ ಆದ್ರರು ಇದು ಯಾವ್ದಂದ್ರೆ ಔಷಧಿ ಯಾವ ತರ ಆದ್ರು ಏನಾದ್ರು ಎದ್ರ ಬಗ್ಗೆ ಆದ್ರು ಸಿಗುತ್ತಾ
ಎದರ ಬಗ್ಗೆ ಬೇಕು ನಿಮ್ಗೆ
ಆದ್ರೆ ಆಯುರ್ವೇದಿಕ್ ಯಾವದರ ಬಗ್ಗೆ ಆದರೂ ಆಗ್ಲಿ ಹಾವಿಂದ ಆಗ್ಲಿ ಚೋ ಈ ತರ
ಹಾವಿಂದ ಸಿಗೋದಿಲ್ಲ ಆದ್ರೆ ನಾರ್ಮಲ್ ಆಗೆ ಸಿಗುತ್ತೆ ಆತರ ತಪ್ಪಲಾ ಆ ತರ ಸಿಗಲ್ಲ ನಮ್ಮ ಹತ್
ಹಾ ಹೌದಾ
ನಾರ್ಮಲ್ ಅಂದ್ರೆ ಈ ತರ ತಲೆ ನೋವು ಬರ್ತ್ತಲ್ಲಾ ಒಂದ್ ಸೈಡ್ ತಲೆನೋವು
ಹಾ ಹ ಹಾ
ಆ ತರ ಈತರ ತಪ್ಪಲ ಹಿಂಡತಾರ ಅವರು ಈ ತರ ನ ನೆರಳು ನೋಡಿ
ಹಾ ಹಾ
ಆ ತರ ಒಬ್ಬರು ಇದ್ದಾರೇ
ಹಾ
ಮತ್ತೆ ಅದ್ ಬಿಟ್ರೆ ಕೈಯ ಅದೆಲ್ಲ ಮುರಿಯತ್ತಲ್ಲ
ಹೌದೌಹೌದು
ಕೈ ಅವ್ರೇ ಕಡ್ತಾರೆ ಅವ್ರೇ ಒಂದು ಉತರ ಮಾಡಿ ಕೊಡ್ತಾರೆ
ಹೌದಾ
ಹ್ಮ್ ಅದೊಂದ ಇದೆ
ಹಾ ಹಾ
ಹ್ಮ ಮತ್ತೆ ಚೇಳೋದೆಲ್ಲ ಕಾಮನ್ ಆಗಿ ಎಲ್ರು ಬಿಡಸೋದ ಕಲ್ತಾರಪ್ಪ ಇವಾಗ ಅಂದರು ಚೇಳ ಕಡದ್ರ ಅದ ಇದು
ಹೌದಲ್ಲ ನಿಮ್ಮೂಊರಲ್ಲೆಲ್ಲಾ ಈ ತರ ಇದಾವ ಆಲ್ಮೋಸ್ಟ್ ಎಲ್ಲ
ಹ್ಮ್ ಇದೇ ಅಷ್ಟೇ ಆದ್ರೆ ಆತರ ಹೆಸ್ರಾಂತರ ಇಲ್ಲ ಮತ್ತೆ ನಮ್ಮೂರು ಪಕ್ಕ ಅರಕೆರೆಂತ ಇದೆ
ಅರ್ಕೇರ ಕೇಳಿಲ್ಲ
ನಮ್ಮೂರ್ ಪಕ್ಕನ ಇರೋದು ಐದ್ ಕಿಲೋಮೀಟರ್
ಹೌದಾ
ನಾವ ಊರಲ್ಲಿ ಈಗ ಹಾವು ಕಡದ್ರೆ ಇದು ಬೇರ್ ಆಗ್ತಾರಂತಾರಲ್ಲ
ಹಾ ಹಾ
ತರ ಕೆಲಸ ಒಬ್ರು
ಹೌದಾ
ಹ್ಮ್ ನಿಮ್ಮ ಹತ್ರ ಇದ್ದಾರ
ಹ ನಾ ನಮ್ಮೂರಲ್ಲಿ ಹಾವ ಕಡದ್ರೆ ಚೋಳ ಕಡ್ದ್ರೆ ಇದ್ದಾರೆ ಹೆಂಗಂದ್ರೆ ಅವರು ಆಯುರ್ವೇದಿಕ್ ಏನು ಕೊಡಲ್ಲ. ಇದೇ ತರ ಈಗ ಬರ್ತಾರಲ್ಲ ಅವರು ಮನೇಲಿ ಯಾರಿಗ ಒಬ್ರಿಗೆ ಹಾವು ಕಟ್ದತ್ತ ಅಂತ ತಿಳ್ಕಳಿ ಅವ್ರ ಬೀಗರ ಆಗೋರ ಇರ್ತಾರಲ್ಲಾ ಬೀಗರಾಗೋರು
ಹಾ
ಅವ್ರ ಬೀಗರ ಆಗೋರು ಅವ್ರ ಮನೆಗ್ ಹೋಗ್ಬೇಕು ಅವ್ರ ಮನೇಲಿ ಇರ್ತಾರ ಅವರು ಒಬರು ಸ್ವಾಮಿ ಅವರು ಅಂದ್ರೆ ಅವ್ರ ಮನೆತನದಿಂದ ಬಂದಿದೆ ಅವ್ರ ಸಂಸ್ಕೃತಿ
ಹಾ
ಅವ್ರ ಮನೆಗ ಹೋದ್ರೆ ಅಲ್ಲಿ ಮುತ್ತೆರಂಗನ ಅಂತ ಒಂದು ಗುಡಿ ಇದೆ ಅವ್ರ ಮನೆ ಹತ್ರ
ಹಾ
ಅವ್ರ ಮನೆಗ್ ಹೋಗಿಬಿಟ್ಟು ಹೇಳ್ಬೇಕ್ ಈತರ ಬೀಗರು ಹೋಗ್ಬೇಕ್ ಯಾರಾದ್ರು ಅವ್ರರು ಮಾವಗೋರು
ಹ
ಅಳಿಯ ಆಗೋರು ಅವ್ರು ಹೋಗ್ಬೇಕು ಹೋಗ್ಬಿಟ್ಟು ಅವ್ರ ಹೆಸರು ಏನಿದೆ ಹಾವ್ ಕಡ್ದ ಇರುತ್ತಲ್ಲ ಅವ್ರ ಹೆಸರು ಏನಾಗುತ್ತೆ ಅವ್ರ ಹೇಳ್ಬೇಕು ಈ ತರ. ಹಿಂಗ ಹಾವು ಕಡದಿದೆ ಅವ್ರ ಹೆಸ್ರ ಹೋಗಬಿಟ್ಟು ಮೂರ್ ಸತಿ ಅವ್ರಗ್ ಹೇಳ್ಬೇಕು ಹೇಳದ್ರೆ ಅವ್ರ ಮೂರ್ ಮೂರ್ ಸತಿ ಎಷ್ಟ್ ಸತಿ ಮೂರ್ ಸತಿ ಹೇಳ್ತಾರ ಅಷ್ಟ್ ಸತಿ ಮೂರ್ ಸತಿ ಹೊಡಿತಾರ ಅವರು ಒಂದು ಹೊಡಿತಾ ಹೊಡಿತಾರ. ಮೂರ್ಸತಿ ಜೋರಾಗಿ ಆ ಹಾ ಹೋದರ್ ಹೊಡಿತಾರೆ ಮೂರ್ ಸರ್ತಿ ಬೀ ಬೀ ಹ ಹೇಳಕ್ ಅವನ್ ಓಡಿತಾರ ಮೂರತಿ. ಅವರು ಮ ಅವ್ರ ಮನೆಯಿಂದ ನೀರು ತಗೊಂಡ ಹೋಗಿರ್ತಾರೆ ಇವಾಗ ಯಾವ ಕಡೆ ಇರುತ್ತಲ್ಲ ಅವ್ರ ಮನೆಯ ಇತ್ತೊಬ್ರು ನೀರು ತಗೊಂಡ್ ಹೋಗಿರ್ತಾರ ಅವ್ರ ಜೊತೆಗೆ ಹೋಗಿರ್ತಾರ ಅವ್ರು ಇನ್ನೊಬ್ರು.
ಹಾ ಹಾ.
ಅವ್ರ ಜೊತೆ ಹೋಗಿರ್ತಾರಲ್ಲ ಆ ನೀರ್ ತಗ್ಬಿಟ್ಟು ಹ ಹೊಡತಾರಲ್ಲ ಮೂರ್ ಸರ್ತಿ ಹೋದಾಗ ಅವ್ರರು ಕೈಗೆೇರಿ ಇತ್ತ ಕೈಗೇರಿ ಇರುತ್ತ. ವಿಷಯ ಎಲ್ಲ ಅವ್ರ ಕೈ ಹರ್ಕೊಂಡಿರ
ಹೊಡ್ದಿರತ್ತಲ್ಲ ಅವ್ರ ಪೂಜರ್ ಇರ್ತಾರ ಅವರು ಹಾ. ಹಾ ಹೊಡದವ್ರಗೆ ಏರುತ್ತಲ್ಲಾ ಅದು ನೀರು ಹಿಂಗ ಮಂತ್ರಸ ಬಿಟ್ಟು ಸೀ ದಾ ಕೈ ಮೇಲೆ ನೀರ್ ಹಾಕ್ಬಿಡ್ತಾರ ಅವ್ರ ಅವ್ರು ಹೊಡೆದಿರ್ತಾರಲ್ಲ ಅವ್ರ ಕೈ ಮೇಲೆ. ಅವ್ರ ಪೂಜಾರಿನೇ ಹೊಡದಿರ್ತಾರ. ಅವ್ರು ಆಟೋಮೆಟಿಕ್ ಇಳಿಸಿಬಿಡ್ತಾರ ಅಲ್ಲೇ ಕೈಯಿಂದ ಅಲ್ಲೇ ತಳಗಡೆ ಇಳಿಸಿಬಿಡ್ತಾರ ಆತರ.
ಅಲ್ಲ ನಿಜಾನ.
ಹಾ ಅದು ಮಾತ್ರ ನಿಜ. ಯಾರು ನಮ್ ನಾನೇ ನಂಬ್ತ ಇರ್ಲಿಲ್ಲ ಈಗ ಕಂಟಿನ್ಯೂಸ್ ಇಲ್ಲಿೋಡಿದ್ದೀಲ್ಲ ಅಂದ್ರೆ ಎಂತ ಎಂತ ಹಾಸ್ಪಿಟ್ಲ್ಗ್ ಹೋಗುದ ಹುಳದಿಲ್ಲ ಇಲ್ಲಿ ಕರ್ಕೊ್ ಬಂದ್ರರು ಎಷ್ಟ್ ಜನ ಕರ್ಕೊ್ ಬಂದ್ರೆ ಅಷ್ಟ್ ಜನ ಉಡ್ದ ಅದ್ರ ಇಲ್ಲಿ. ಎಷ್ಟೆಷ್ಟೇ ದೊಡ್ಡ ಹಾವ ಕಕ್ಚ್ಲಿ ಏನೇ ಮಾಡ್ಲಿ ಯವಿ
ಅಲ್ಲ ಇದಂಗ್ ಸಾಧ್ಯ ಅಲ ಕಡ್ದ ಇರೋದ ಒಬ್ರಿಗೆ,
ಹ ಅದೇ ನನ್ಗೂ ವಿಚಿತ್ರಪ್ಪಾ ಏನಪ್ಪ ಫಸ್ಟಿಂದ ಅವ್ರ ಬಲ ಅಂತೆ ಫಸ್ಟಿಂದ ಬಂದಿದೆ ಅಂತಥ ಶ್ರಮಸ್ಕೃತಿ ಅವ್ರ ಅಪ್ಪಾಯಿಂದ ಅವ್ರ ಮ ಮಗ ಕಂಡು ಕಂಟಿನ್ಯೂ ಮಾಡ್ತಾ ಇದ್ರ ಅವ್ರ ಮಗ ಅವ್ರ ಮಗ ಹಂಗೆ,
ಇಲ್ಲ ಸಂಸ್ಕೃತಿಯಿಂದ ಬರ್ಲಿ ಆದ್ರೆ ಇದೇ ವಿಚಿತ್ರ ಅಲ್ಲ ಬೇರವ್ರಿಗೆ ತೊಗೊಂಡ್ ಮಾಡ್ತಾರಲ್ಲಾ ಅವ್ರಿಗೆ ಬೆ ನೋಡ್ತ ಹೋಗಿತರಾ ಅಂತ ಹೇಳಿ.
ಹಾ ನಾನು ಅದೇ ತರ ವಿಚಿತ್ರ ಆಗಿದ್ದ್ಯಪ್ಪಾ ಹೆಂಗಂದ್ರೆ ಆಯ್ತು ಹೋಗ್ಬಿಟ್ಟು. ಅವ್ರು ಬೇನೆ ತಪ್ಲ ತಿನ್ಸತಾರಂತೆ ಅವ್ರು ಕಡ್ದಿರುತ್ತಲ್ಲ.
ಅದೆಲ್ಲಾ ಆದ್ಮೇಲೆ ಅವ್ರಿಗೆ ಹ್ಮ್ ಅವರು ಕಡ್ದಿರುತ್ತಲ್ಲ ಅವ್ರಿಗೆ ಮಂತ್ಸ್ಕೊಂಡ್ಬಿಟ್ಟು, ಮನೆಗೆ ಕೊಡ್ತಾರೆ. ಅವ್ರು ಒಡಸಂದ್ ಇರ್ತಾರಲ್ಲ ಅವ್ರು ಒಡ್ಕಂದ ಮೇಲೆ ಡೈರೆಕ್ಟ್ ಆಗ ಮನೆಗ್ ಹೋಗ್ಬ ಬಿಡ್ಬೇಕು ಅವ್ರು ಎಲ್ಲಿ ಯಾವ ಆಜು ಬಾಜು ನೋಡಂಗಿಲ್ಲ ಆ ಯಾವ ದಾರಿಗಿ ಬಂದಿರ್ತೋ ಅವ ದಾರಿಗಿ ಸ್ಟೇಟ್ ಆಗಿ ಹೋಗ್ಬಿಟ್ಟು, ಅವ್ರಿಗೆ ಅದ್ ನೀರು ಮಂತ್ರಸ ಮಂತ್ರಸರ್ತಾರಲ್ಲ ನೀರು ಆ ತಪ್ಲ ಕೊಡ್ಬೇಕು. ಅದೊಂದು ಸ್ವಲ್ಪ. ಮಂತ್ರಿಸ್ಬಿಟ್ಟು ನೀರು ಇದ್ ಮಾಡ್ಬಿಟ್ರೆ ತಪ್ಪಲಾ ಕೊಡ್ತಾರ ತಪ್ಪಪ್ಲಾ ತಿಂದ್ರೆ ಸಿ ಆಗ್ಬಿಡತೆ ಅವ್ರಿಗೆ. ಸಿಹಿ ಆಗಲ್ಲ, ಕಹಿ ಆಗ್ಬಿಡುತ್ತೆ ಕಚ್ಚದ್ರೆ ಮಾತ್ರ ಸಿಹಿ ಆಗುತ್ತಾನೆ ಬೇನೆ ತಪ್ಲಾ.
ಹ ಹೌದು.
ಹ್ಮ್ ಕಚ್ಚದ್ರೆ ಸಿಹಿ ಆಗುತ್ತೆ. ಕಚ್ಲಿಲ್ಲ ಅಂದ್ರೆ, ಕಹಿ ಆಗುತ್ತಲ್ಲಾ ಅದ್ ಕಹಿ ಆಗ್ಬಿಡುತ್ತ ಅವ್ರಿಗೆ.
ಅವ್ರ ಕೈ ಆಗುತ್ತಲ್ಲ ಆಯ್ತು ಅಲ್ಲಿ ಆಟೋಮೆಟಿಕ್ ಇಡ್ದಿರುತ್ತೆ ಕಟ್ಸ್ಕೊಂಡ್ವ್ರು ಆರಾಮಾಗಿ ಇರ್ತಾರೆ. ನೆಮ್ಮದಿಯಾಗಿ, ಅವತ್ ದಿನ ನಿ ನಿದ್ದೆ ಮಾಡ್ಬಾರ್ದವ್ರು ಹಾವು ಕಚ್ಚಸ್ಕೊಂಡ ಇರ್ತಾರಲ್ಲ. ಇವ್ರು ಆರಾಮಾಗಿ ಮಲ್ಗ ನಡುತ್ತೆ ಆದ್ರೆ ಮೂರ್ ದಿನ ಇದು ಪತ್ತೆ ಮಾಡ್ತ ಪತ್ತೆ ಮಾಡ್ತಾರ ಅಂತಾರ ನೋಡ್ ಪತ್ತೆ,
ಅಂದ್ರೆ ಊಟ ಹೇಳಿದ್ದು ಮಾಡ್ಬೇಕು.
ತರ ಬದ್ನಕಾಯಿ ತಿನ್ನಂಗಿಲ್ಲ ಚಿಕನ್ ಗಿಕನ್ ತಿನ್ನಂಗಿಲ್ಲ ಖಾರ ತಿನ್ನಂಗಿಲ್ಲ ಒಟ್ನಲ್ಲಿ ಬರೇ ಸೊಪ್ಪ ಪ್ಪಂದು ಊಟ ಮಾಡ್ಬೇಕು ಮತ್ತೆ ಚಾ ಕುಡಿಬಾರ್ದ ಮೂರ್ ದಿನ
ಹ್ಮ ಹಾ
ಹೊಡಸ್ಕೊಂಡವ್ರ್ದೇ ಬಾಳ ಜಾಸ್ತಿ ಇದಿ ಇರುತ್ತಾ ಕಚ್ಚದವ್ರಿಗೆ ಆರಾಮಾಗಿರ್ಬಹದ ಒಂದ್ ದಿನ ನಿದ್ದೆ ಮಾಡಂಗಿಲ್ಲ ಅವತ ನೈಟ್ ಅಷ್ಟೇ
ಹೌದಾ
ಹ ಅಂದ್ರೆ ಏಟ್ ಬಿಡ್ತಾವ ಸಿಕ್ಕಾಪಟ್ಟೆ ಜೋರಾಗ ಹೊಡಿತಾರೆ ಏಟ್ ಒಂದ್ ಮೂರ್ ಸತಿ ಬಲ್ಲ ಜಾಸ್ತಿ ಜೋರ ಹೊಡಿತಾರೆ ಆ ನಿಮ್ಮಲ್ಲಿ ಹಿಂದ ಮುಂದ ಮಾಡಿ ಹೆಸರು ಹೇಳಂಗಿಲ್ಲ ಹ್ಮ್ ಹಾ
ಅಲ್ಲಿನ ಇದೆ ತರ ಆದ್ರೆ ಅಂದ್ರೆ ಇವಾಗ ನನ್ ಕಚ್ಚಿದಂತ ತಿಳ್ಕೊಳ್ಳಿ
ಹಾ
ನನಕ್ ಹಚ್ಚಿದ್ರೆ ಇನ್ನೊಬ್ಬ್ರಗೆ ಅಂದ್ರೆ ನಮ ಸಂಬಧಿಕರೆಲ್ಲೋ ಅದು ಏನೋ ಗೊತ್ತಿಲ್ಲ್ರ ಇನ್ನೊಬ್ನ್ ಕರ್ಕೊಂಡ್ ಬಂದು ಹಾ
ಹಾ
ಏನ್ ಬೇನ್ ತಪ್ಲಾ ತಿನ್ನುಸ್ತಾರಂತ ಅಂತ
ಹೌದಾ
ಹಾ ಅವ್ರಿಗೆ ಬೇನಂತಪ್ಪ ತಿನ್ಸಸ್ತಾ ತಿನ್ಸ್ತಾ ಇದ್ರೆ ಅದು ವಾಮಿಟ್ ಆಗತ್ತಲ್ಲ
ಹಾ
ಬೇಂತಪ್ಲಾ ತಿನ್ಬೇಕ ಅವರು ಇನ್ನೊಬ್ರು ನೀ ಹೆಂಗ ಇನ್ನೊಬ್ರು ನೀರ್ ತಗೊಂಡಬೇಕಂತ ಹೇಳಿದ್ರಲ್ಲ ಹ್ಮ್ ಅಂದ್ರೆ ಅವ್ರ ಬೇನ್ ಸಪ್ಲೈ ತನ್ಬೇಕಂತ ಅವ್ರ ಹೆಂಗ್ ತಿಂದು ತಿಂದು ವಾಂತಿ ಮಾಡಿ ಮಾಡ್ಕೋತಾರಲ್ಲ ಅವಾಗಳೀತ ಅಂತೆ ಅದು
ಹೌದಾ.
ಇತರ ಇದೆ ಅಲ್ಲೇ
ಹ ಹಾ
ಹ್ಮ್ ಮತ್ತೆ ನಿಮವನಂತ್ರ ಫುಲ್ ಚಿತ್ರ ಆಯ್ತಪ್ಪಾ ನನ್ಗಂತ್ರ
ಹ ನಮ್ಮೂರಲ್ಲಿ ಈತಾರೆ ನಾನೇ ವಿಚಿತ್ರ ಆಗಿದ್ದೆ ಪಫೋಸ್ಟಗ್ ಕೇಳ್ಬಿಟ್ಟು ಈ ತರ ಎಲ್ಲೂ ಇರ ಇರುತ್ತಾ ಅಂತ ತ
ಸೈನ್ಸ್ ಪ್ರಕಾರ ನೋಡಿದ್ರೆ ನಂಬದೇ ಇಲ್ಲ ಯಾವ್ದು ಈ ತರ ಈ ತರನು ಇರುತ್ತೇನಪ್ಪಾ ಅಂತ ನೀವುಸಲ್ಲೇನು ಅಂದ ಆಜು ಬಾಜು ಊರರೆಲ್ಲಾ ಇಲ್ಲಿ ಬರ್ತಾರೆ ಲಾಂಗ್ ಇರುತ್ತಲ್ಲ ಎವಿ ಲಾಂಗ್ ಇದ್ರೆ ಅಷ್ಟ ಅಷ್ಟೊತ್ತಿಗೆ ಜಾಸ್ತಿ ಹೈರಾಣ್ ಆಗ್ಬಿಡ್ತಾರೆ ಹಂಗಾಗಿ ಬರೋದಗಲ್ಲ ಮತ್ತೆದ ಹಾಸ್ಪೆಟ್ಲ್ಗ್ ಹಾಕಿರ್ತ ಹ್ಮ್ ಹ್ಮ ಮತ್ತೆ ಹಾಸ್ಪಿಟ್ಲ್ ಹಾಕಿರ್ತಾರ ನೋಡು ಆಗದಾಗನು ಬರ್ಬೋದು ಅವ್ರು ಮಾವ ಆಗರ ಹೊಳಿಗ ಬಂದಬ ಬಿಟ್ಟು ಹೊಡ್ಸ್ಕೊಂಡ್ ಬಿಟ್ಟು ಅವ್ರಗ್ ಹೋಗ್ಬಿಟ್ಟು ಮಂತ್ರರ್ ಇರ್ತ ಅಲ್ಲ ಇರ ಅದು ಕೊಟ್ಬಿಟ್ಟು ಬಿ ಆ ಬೇವನ್ ತಪ್ಪಪ್ಲ ತಿನ್ಸಿದ್ರೆ ಆಟೋಮೆಟಿಕ್ ಇದಾಗುತ್ತ ಅಂತಾರಪ್ಪ ಆಸ್ಪತ್ರರೆಲ್ಲೂ ಏತಾರಮ್ಮ ಆ ಮಂತ್ರಸಲ್ಲ ನೀರ್ ಕುಡ್ಸ್ಬೇಕು
ಅದ್ ಮಾಡಿದ್ರೆ ಮಾತ್ರ ಆರಾಮಾಗಿ ಇದಾಗೋಗುತ್ತಂತೆ
ಮತ್ತೆ ಇಲ್ಲಿ ಸುರಪುರ್ ಅತ್ರ ಬೋನಾಳ ಅಂತ ಇದೆಯಲ್ಲ
ಹಾ
ಅಲ್ಲಿ ಬರೇ ನೀರ್ ಕುಡಸ್ತಾರಂತಪ್ಪಾ ಏನ ಮಂತ್ರಿಸರ ನೀರ್ ಕುಡಿಸಸಿದ್ರೆ ಏನ್ ಹೇಳತಂತೆ ಹ್ಮ್ ಬರೆ ನೀರಿಂದಲನೆ ಆರಾಮ ಆಗುತ್ತ ಅಂತೆ
ಹ್ಮ್ ಹ್ಮ್
ಹ್ಮ್ ಆದ್ರೆ ನಿಮ್ಮವ್ರಂತ ವಿಚಿತ್ರ ಬಿಡಿ
ನಮ್ಮೂರಂತ್ರ ವಿಚಿತ್ರ ನನಗೇ ವಿಚಿತ್ರ ವಿ ಚಿತ್ರ ಆಗತ್ತುಷ್ಟ ದಿನ ಇದೊಂದು ನಮ್ಮ್ ಊರಲ್ಲಿ ಮತ್ತೆ ಇದ್ ಬಿಟ್ರೆ ಮತ್ತೆ ಬೇರೆದ ಯಾವ್ದಿಲ್ಲ
ಅಂದ್ರೆ ಈ ತರ ತಪ್ಲ ತರ ಏನು ಕೊಡಲ್ವಾ
ಹ ಹಾ ತಪ್ಲ ಕಿಪ್ಲ ಏನು ಕೊಡಲ್ಲ ಹ ಬೇನೆ ತಪ್ಲ ಒಂದ್ ಕೊಡ್ತಾರಷ್ಟೇ ಅವ್ರ ಮನೆಗ ಹೋಗ್ ತಿನ್ಲಿ ಅಂತ
ಅಲ್ಲ ಬೇರೆ ತರ ಇದು ಏನು ಬೇರೆ ನೋವು ಬೈಕಲ್ಲಿ ಬಿದ್ದಿರ್ತಾರಲ್ಲ ಅದ
ಇಲ್ಲ ಇಲ್ಲ ಇಲ್ಲ ಆತರ ಮತ್ತೆ ಯಾವ್ದು ಇಲ್ಲ ನಮ್ಮ್ ಊರಲ್ಲಿ ಇದ ಒಂದೇ ಇದು ಬಿಟ್ರೆ ಮತ್ತೆ ಯಾವದ ಇಲ್ಲ
ಹೌದಾ..
ಹಾ.
ಸರಿ ತಗೋಳೆ ನಂಗ ಒಂದು ಕಾಲ್ ಬರ್ತಾ ಇದೆ ಸರಿ ತಬಾಯ್
ಓಕೆ ಓಕೆ
ಗ ಬರಲ್ಲ.. ಕಟ್ ಮಾಡಿ ಕಟ್ ಆಗ್ತಾ ಇಲ್ಲ ಕಾಲ
ಬ
ಹ
ಕ..